ಹಲೋ
ಹಲೋ ಕೇಳಸ್ತಾ
ಕೆಳಸ್ತಾ ಇದ್ಯಾ ಯಾವುರು
ಸರಜಾಪುರ್
ಹೆಸರ ಏನು ನಿಮ್ದು
ರಾಮಣ್ಣಗೌಡ
ರಾಮನಗೌಡ ಅ ಚೆನ್ನಾಗಿದೀರಲ್ಲಾ ರಾಮನ ಗೌಡ ಅವ್ರೇ
ಚೆನ್ನಾಗಿದ್ದೀವಿ ನೀವು
ಹಾ ಚೆನ್ನಾಗಿದ್ದವಿ
ಏನ್ ನಿಮ್ ನೇಮ
ನಮ್ಮ ನೇಮ ನಿತಿನ ಹ್ಮ
ಯಾವ ಊರು
ನಮ್ದ ಕಲ್ಬುರಿ
ಕಲಬುರ್ಗಿನ ಯಾವ ಕಲ್ಬುರ್ಗ ನಾಯಿಗ ಏನ ಅಂತ ಕರಿತರಾ
ಈ ನಾಯಿನೇ ಅಂತ ಕರಿತಾರ
ಅದೇನ ಕರಿಬೇಕಾದ್ರೆ
ಕರಿಬೇಕಾದಂದ್ರೆ ಏನ್ ಏನ್ ನಾಯಿಗೆ ಏನ್ ಕರೀತಾರ ಅದು ಕರತ
ಅದೇನ ತೀವ ತೀವ ಅಂತಾರ ಅಂತಲ್ಲ ಹೇಳದೆ
ಹ್ಮ್
ಏನ ಅದ
ನೀಮ್ಮ ಊರ್ ಕಡೆ ಏನ್ ಕರಿತಾರ
ನಮ್ಮೂರ್ ಕಡೆ ಕುರ್ಯ ಕುರ ಅಂತ ಕರಿತೀವಿ ನಾವು
ಹ್ಮ್
ಎನ್ ಸಮಯ
ಮತ್ತ ಏನಿಲ್ಲೂಣ ನೀವೇ ಹೇಳಬೇಕು
ನಾವ ಭಿ ನಮಗ ಭಿ ಏನ ಗೊತ್ತಿಲ್ಲ ಎಲ್ಲಾ ನಿಮ್ದೇ
ಹ್ಮ್ ಯಾವ್ ಡಿಗ್ರಿ ಓದ್ಲತೀರಾ ನೀವು ಹಲೋ
ನಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ವೀರಪ್ಪ ನಿಷ್ಟೆ ಇಂಜಿನಿಯರಿಂಗ್ ಕಾಲೇಜ್ ಶೂರಪ್ಪ ಹ ಶುರುಪುರಲ್ಲಿ ಸ್ಟಡಿ ಮಾಡತಿದ್ದ ಹೌದಾ ಹಾ
ಹ್ಮ್ ಹ್ಮ್ ಯಾವ ಕೋರ್ಸು
ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್
ಕಂಪ್ಯೂಟರ್ ಬ ನಮ್ಮದು ಇಂಜಿನಿಯರಿಂಗೆ ನಾವು ರಾಯಚೂರು ಮಾಡಿದೀವಿ
ಹೌದಾ ಹ್ಮ್ ಚೆನ್ನಾಗಿತ್ತಲ್ಲ ಬರುತ್ತೆ ಕಂಪ್ಯೂಟರ್ಕ್ಕಿ ಬರುತ್ತೆ ಯಾಕ ಬರಲ್ಲ ಹೇಳ
ಅದ ಅದು ಬರುತ್ತ ಬಿಡು ನೀ ಕಲ್ತಿ ಏನ ಅಂತ ಕೇಳ್ದ
ಹ್ಮ ಕಲ್ತೀನಿ ಯಾವದು ಬೇಕಾದ್ರೂ ಹೇಳ್ತಾನೆ ಪ್ರೋಗ್ರಾಮಿಂಗ್ ಎಲ್ಲ ಬರ್ತಾನ ನನಗೆ ಕೋಡಿಂಗ್ ಬೋಡಿಂಗ್ ಎಲ್ಲ ಕಲ್ತಿನಿ
ಕುಂಡಿಂಗ್ ಕಲ್ತ್ಯ. ಅಂದ್ರ ಪ್ಲೇಸ್ಮೆಂಟ್ ಪಕ್ಕ.
ಕ ಐತ್ ನೋಡ ನಿಂದು.
ಟಿ ಇಂಜಿನಿಯರಿಂಗ್ ಅಲ್ಲಿ ಬ ಅದೇನ ಬ್ಯಾನರ್ ಆಗ್ತರಲ್ಲಾ ಅಲ್ಲಿ ಫಸ್ಟ್ ನಿಮ್ದೇನ ಹೆಸ್ರು.
ಏನ್ ಆತದ ಏನೋ ನಮ್ ಡ್ರೀಮ್ ಅದೇ ಐತಿ ಮುಂದ. ನಮ್ ಡ್ರೀಮ್ ಕಂಪ್ಲೀಟ್ ಆಯ್ತ ಅಂದ್ರೆ ನಮಗೆ ಖುಷಿ ಇರ್ತದ ಅದ. ಇನ್ನೇನ್ ಮಾಡ್ತದೇನ.
ಮತ್ತೆ ನಮ್ಮೂ ನಿಮ್ ಕಂಪ್ನ್ಯಾಗ್ ಕರ್ಕೊಬೇಕು. ಮತ್ತ್ಯನ್ ಸಮಾಚಾರ ಹಬ್ಬ ಹುಣವಿ.
ಹ್ಮ್ ಹ್ಮ್ ಹಬ್ಬ ಏನ ಹೀಗೆ ಆಯ್ತ್ ನೋಡ ಮೂರಮ್ಮ್ ಹಬ್ಬ ಅಂತ ಇದ್ರು ನಮ್ಮೂರದಾಗ್ ಆಚರಸ್ತೆವ
ಹಾ
ಹ್ಮ್ ಆಯ್ತದ ಮೋರಮ್ ಹಬ್ಬ.
ಹೌದಾ ಮತ್ತೆನ ಎಕ್ಸಾಮ್ಸ್ ಎಲ್ಲಾ ಮುಗದುವಾ.
ಹ್ಮ್ ಮುಗದಾವ್ ನಿಮ್ದ.
ನಮ್ಮು ಮುಗದು. ರಿಜಲ್ಟ್ ಯಾವಾಗ.
ರಿಜಲ್ಟ್ ಅ ಮುಂದಿನ ತಿಂಗಳ.
ಹೌದಾ
ಹಾ ನಿಂದ.
ನಮ್ದು ಇನ್ನ ಎರಡ ತಿಂಗಳ ಆಗತ್ತ.
ಹ್ಮ್ ಈಗ ಇವತ್ ಒಂದ ಎಕ್ಸಾಮ್ ಐತೆ. ಸ್ವಲ್ಪ ಓದಿದ್ ನ ಪ್ರಾಕ್ಟೀಸ್ ಮಾಡ್ಬೇಕಂತ ಅಂದಿದ್ದೆ ನಿಮ್ ಮುಂದ ತೋರಿಸ್ಲಿ.
ಓದ್ತೀರಾ ನೀವ ಓದೋದ ಏನಂತ ನಮ್ಗ್ ಗೊತ್ತಿಲ್ವಲ್ಲ.
ನಾ ಹೇಳ್ತಾ ಇರ್ತೀನಿ ನಿಮಗೆ ನೀ ಕೇಳ್ತಾ ಇರ್ರಿ. ಹ್ಮ್ ಒಮ್ದ್ ಇವತ್ತ ಗ್ರಾಫ್ ತೆರ್ರ ಅಂತ ಕ್ವಶನ್ ಪೇಪರ್ ಐತ್ ತೆ ಎಕ್ಸಾಮ ಒತ್ ಹ ಓದ್ತನಿ ನೋಡ್ರಿ.
ಹಾ ಓದಿ.
ಟುವಿ ದ್ಯಾಟ್ ಯೂರಿ ಟ್ರೀ ವಿತ್ ಟು ಆರ್ ಮೊರ್ ಅ ಆಟೈಸಸ್ ಇನ್ ಟು ಐ ಕ್ರೋಮ ಮ್ಯಾಟಿಗೆ. ಎಟು ಕ್ರೋಮ್ಯಾಟಕ್ ಗ್ರಾಫ್ ಇಸ್ ಎ ಗ್ರಾಫ್ ದ್ಯಾಟ್ ಕ್ಯಾನ್ ಬಿ.
ಕಲರ್ಡ್ ಯೂಸಿಯಂ ಓನ್ಲಿ ಟು ಕಲರ್ ಸಸ್ ದ್ಯಾಟ್ ನೋಟು ವಾಟ್ ಅಯ್ ದಿಸ್ ಹ್ಯಾವ್ ದಿಸ್. ಥ್ಯಾಂಕ್ ಯು ಚೆನ್ನಾಗ್ ಓದ್ತೀರಾ ನಾನು.
ಚೆನ್ನಾಗಿ ಓದ್ತಿರಲ್ಲ ಎಷ್ಟನೇ ಮಾಡಲ್ ಇದು.
ನಮ್ಮ ಗ್ರಾಫಟ್ರಿ ಮಾಡಲ್ ಫೈಕ್ ಕೋಶನ್ ಹ. ಸಿಕ್ಸ್ ಕೋಶನ್ ಅದು.
ಟ್ರೂ ಕ್ರೋಮಟಿಕ್.
ಹ್ಮ ಟು ಕ್ರೋಮೆಟಕ್ ಗ್ರಾಫ್.
ಫಾರಂಲ ಐತಲ ಅದು ಏನು ಫಾರ್ಮುಲಾ.
ಫಾರ್ಮುಲಾ ಎಲ್ಲಾ ಇದ್ದಿರ್ತವಲ್ಲೊ ಕಸಿ ಎನ್ ನೆನ್ ಎಕ್ಸಾಮ್ದಾಗ ನೆನಪ್ ಇರ್ತವ.
ಹೌದಾ. ಹ್ಮ್ ಹ್ಮ್ ಮತ್ತೆ ಇವತ್ತ ಲಾಸ್ಯ ಆ ಎಕ್ಸಾಮ್.
ಹ್ಮ್ ಹಿನಾ ಒಂದ್ ಆಯ್ತಿ ಬಯೋಲಜಿ ಒಂಬತ್ ತಾರೀಕದ.
ಬರೆಜ್ ಆಯ್ತಾ. ಮತ್ತೆ ಎಕ್ಸಾಮ್ ಮುಗ್ಯಣ ಬರ್ತೀರಾ ಅದಕ್ ಪಿಕ್ನಿಕ್ ಟೂರ ಎಲ್ಲಾದ್ರೂ ಹೋಗೋಣ. ಎಲ್ಲಿ ಹೋಗೋಣ ಪ್ಲೇಸಸ.
ಪ್ಲೇಸಸ ನೋಡಮ್ ಕೇದಾರ್ನಾಥ್ ಹೋಗಮ ಹ್ ಕೇದಾರನಾಥ್.
ಅದ. ಹ ಹೋಗಣತ್ತ
ಹ್ಮ್ ಸರಿ ಬರ್ತೀರಾ ನೀವು ನಮ್ಗುಡೆ
ಹಾ ಬರ್ತೀವಿ ಯಾಕ್ ಬರ್ಬಾರ್ದ ಹಾ ಬರ್ತೀವ್ ಬರ್ತೀವಿ.
ಹ್ಮ ಎಲ್ಲೆಲ್ಲಿ ಹೋಗಿರಿ ಆತ್ತ,
ಹೋಗಿವಿ ಬಾಳಷ್ಟು ಸಲ ಹೋಗಿವಿ ಹೊದ್ಸಲ ನಮ್ ಎಕ್ಸಾಮ್ ಮುಗೀತಾ
ಹಾ
ತರ್ಡ್ ಸೆಮ್ ಇತ್ತು. ನಾವು ಡಿಸ್ಕಸ್ ಮಾಡಿದ್ವಪ್ಪಾ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನಮ ಫ್ರೆಂಡ್ಸ್ ಅಲ್ಲೂ ಓಬ್ಬ ನಿತಿನ್ ಅಂತಿದ್ದಾನೆ. ಆ ಒಂದ ಏನೋ ರಿಸಲ್ಟ್ ನೋಡ್ಬಿಟ್ಟು ಬ್ಯಾಡ ನಮ್ ಮನೇಲ್ ಬೈತಾರೆ. ಈ ಬರಂಗಿಲ್ಲ ನೀವೊಗಿ ಬಂದ್ಬಿಡ ಅಂತ ಹೇಳ್ಬಿಟ್ಟ ಅವನ. ಪಾಪ ಅವ್ನ ಹೆಂಗ್ ಬಿಟ್ ಹೋಗಕ್ ಆಗತ್ ಹೇಳಿ.
ಹ್ಮ್ ನಮ್ಮ ನಮ್ ಹಂಗೇನು ನಮ್ಮ ಬಾಯ್ಸ್ ಗಳ್ಗೇನು ಒಬ್ಬ ಮಾರ್ತ್ಯ ಅಂತಿದ್ದ ಅವ್ನು ಏ ಎಲ್ಲಾ ಹೂ ಹೂವ ಅಂತ್ ಅಂದಿದನಾ ಆಮೇಲ್ ಲಾಸ್ಟಿಗ ಮನೆಯವ್ರ್ ಬೈತಾರ್ ಇದು ಬರ್ತೆ ಬೈತಾರ ರೊಕ್ಕ ಶಾರ್ಟೇಜ್ ಅದ ಇದು ಅದ ಅದು ಅದ ಅಂತ ಉದ್ರಿ ಏನ್ ಕೆಲ್ಸ್ ಸ ಅವ ಭಿ ಬಂದಿಲ್ಲ ಹಾ
ಅ ಪೋರ್ಸ್ ಮಾಡ್ಬೇಕಿಲ್ಲೋ ಅವ್ನಿಗೆ.
ಏನಂದ ಪೋರ್ಸ್ ಮಾಡ್ಬೇಕಪ್ಪಾ ಮನೆಯವ್ರು ಬ್ಯಾಡಂದಾರ ಅಂದ್ರೆ ಈಗೆನ್
ಅಲ್ಲಾ ಇವಾಗ್ ನೋಡು ರೊಕ್ಕ ಶಾರ್ಟೇಜ್ ಅದೇ ಅಂತ್ ಹೇಳಿರ್ತಾರಲ್ಲ
ಹ್ಮ್
ಕೊಡ್ ಹಾಕೊಂಡ್ ಕರ್
ನ ನಾ ಅಂದಿದ್ದೇವು ನಾವು ನಾವು ನಾವ್ ಕೊಡ್ತೇವ ಆಮೇಲ್ ಬಾ ಅಂತಂದಿದ ಇಲ್ಲ ನಿಮಗ್ ಬಿ ಲಾಸ್ಟ್ ಷ್ಟೆ ಕೊಡಬೇಕಾಗ್ತದಿಲ್ಲ ಹಿಂಗೆ ಹಿಂಗ್ ಅಂದನು ನೋಡಪ್ಪ ನೀ ಹೆಂಗೆಳ್ತೆ ಅ ಅದ್ರ ಮೇಲೆ ನಾವೇನು ಅದಕ್ಕೆ ನಾವ್ ಬಿ ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಟ್ಟ.
ಇಲ್ಲ ಅವ್ನು ಬರ್ತಿದ್ನ ಅನ್ಸುತ್ತತ ಕರಿಬೇಕಾಯಿತ್ ನೀವು.
ಬಾ ಕರ್ದ ಬರಲ್ಲ ಬರಲ್ಲ ಅಂತದ್ನು ಎಲ್ಲರಿಗ ಬಿಡಿಸ್ ಬಿಟ್ಟ ಅವ ಆದೇ
ಎಲ್ರಿಗೂ ಬಿಡಿಸ್ತಾನ ಅವ್ನ ಹಂಗಿದಾನ ಮತ್ತೆ ನಮ್ಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರ್ ನೋಡ್ ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಏಯ್ ಇಲ್ಲ ಅವ್ನತ್ ಅತ್ರ ಆ ನಿತಿನ್ ಅನ್ನೌನತ್ರ ಅಮೌಂಟು ಫೋನ್ ತೊಗೊಳಕ್ ಬೇಕಂತೆ
ಹ್ಮ್ ಹಾ
ಇವಾಗ ನೋಡಿರ್ ಇನ್ನು ಫೋನೆ ತಗೊಂಡಿಲ್ಲಾ ಇವಾಗ ನೋಡು ಐಫೋನ್ ಪ್ರೋ ಮ್ಯಾಕ್ಸ್
ಹಾ ಹೌದಾ ಪೆಟಿನ ಹ ಏರ್ಟೆಲ್ ತೋಗೊತಾನ್ ಅದೇನ ಮತ್ತ ಅವ್ನ್ದ ಡ್ರೀಮ್ ಇದ್ದಂದ್ರೆ ತಗೋಬೇಕ್ ತಾನ್ ಇಲ್ಲನ ಅವ್ರಿಗೆ ಒನ್ನೊಂದ್ ಇರ್ತದ ಅವರ್ಬ ಕಲೆ
ರಿಸಲ್ಟ್ ಬಂದ್ಬಿಡ್ತ ಈ ಸಲ ಚೆನ್ನಾಗ್ ಓದಿದಾನ ನೈಟ್ ಎಲ್ಲ. ಇವತ್ ನೋಡು ಇವತ್ ನನ್ನತ್ ಹತ್ರನೇ ಇದ್ದ ಅವ್ನು ಇವತ್ ಮಲ್ಕೊ ಅಂತ್ ನಾ ಹೆಳ್ತಿನಿ ಒಟ್ಟ ಮಲ್ಕೊಂಡಿಲ್ಲ ಫುಲ್ ಇಡೀ ನೈಟ್ ಓದ್ಯಾನ್ ಅವ್ನು.
ಹೌದಾ ಹತ್ತು ದೋಸ ಹೋದನ ಮಾರುತಿ ಅವ್ರು ಎರಡ್ ಕೋಷನ್ ಹೋದಂದ್ರೆ ಅಲ್ಲಿ ಇಪ್ಪತ್ ಮಾರ್ಕ್ಸಂಗ್ ಬರ್ದ್ ಬರ್ತಾರ.
ಮತ್ತೆ ಏನ್ ಮಾಡ್ತಾನವ ಕತ್ತಿಲ್ಲ ಹುಡುಗಿ ಜೊತೆ ವೀಡಿಯೋ ಕಾಲಗ ಮಾತಾಡ್ತಾನ.
ತಂಗಿ ದೊಸ್ತ ಬಾನ ತಂಗಿ ತಂಗಿ ಅಂತ ಹುಡುಗಿ ಕೂಡ ಮಾತಾಡ್ತಾನ ಏನಕ್ ಬೇಕ್
ಮೆ ತಂಗಿ ಅಂದ್ರೆ ತಂಗಿ ಅನ್ಕೊಂಡಿರ್ತಾರಲ್ಲ.
ಇಲ್ಲ ಒಬರ್ದ ಹಿಂಗೆ ಅಂತಾರ ಬಾಳ್ ಮಂದಿ ನೋಡಿನ
ಹ ಅಲ್ಲೊಂದು ಫೀಲಿಂಗ್ ಇರುತ್ತೆ.
ಹ್ಮ್
ಹ್ಮ್
ಐರೋ ರೋ ಬಲಾನ ಕ ಹ್ಮ್
ಹಲೋ
ಹೇಳಾರ
ಮತ್ತೆ
ಹಾ ಈಗ ನಾಷ್ಟ ಆಯ್ತು ನೋಡ ನಮ್ದು ನಿಮ್ದು
ಏ ನಮ್ದು ಆಯ್ತ್ ಏನ್ ನಾಷ್ಟ
ಏನ ಒಗ್ರಾಣೆ ಇ ಸುಕ್ಲ ಅಂತ ನೋಡದು ಇದ ನಿಮ್ ಹಾಸಲ್ ಯಾ ಆ ನಾವು ಹಾಸ್ಟೆಲ್ ಅಲ್ಲೇ ಇರೋದು. ನೀವು?
ನಾವು ಹಾಸ್ಟೆಲ್ ಅಲ್ಲಿ ಇರೋದ್. ಏನ್ ಕೊಡ್ತಾರ ನಾಷ್ಟ? ಎಸ ಎನ್
ಏ ನಾಷ್ಟ ಕೊಡ್ತಾರೆ ಒಂದ್ ದಿವಸ ಒಗ್ರಾಣೆ ಒಂದ್ ದಿವಸ ರೈಸ್ ಹ್ ಒಂದು ದಿವ್ ಸಂಡೇ ಒಂದ್ ದಿವಸ ದೋಸೆ ಒಂದ್ ವಾರ. ಇಡ್ಲಿ ಕೊಡ್ತ ಮಧ್ಯಾಹ್ನ ರೈಸ್ ಇರ್ತೈತೆ
ಹಾ ರೊಟ್ಟಿ, ಚಪಾತಿ
ಚಪಾತಿ
ರೊಟ್ಟಿ ಚಪಾತಿ ಇರಲ್ವಾ?
ಇರುತ್ತೆ. ರಾತ್ರಿ ಇರುತ್ತೆ ಹ್ಮ ಚಿಕನ ಬುಧವಾರ ಒಂದ್ ವಾರ್ ಕವ ಮಾಡ ಮಟನ್ ಹಾಕಲ್ ರೀ
ಹಾಕಲ್ದಾ
ಹ್ಮ್ ಹದ ಮತ್ತೆ ಏನು ಇಲ್ಲ ನೋಡ್ರಿ ಎಲ್ಲಾ ಹೇಳ್ಬೇಕು. ನಮ್ ಹಾಸ್ಟೆಲ್ ಆಗ ಪ್ಲೇಟ್ ಅಂದ್ರೆ ನಾವೇ ತೊಳಿಬೇಕ್ ರೀ ನಮ್ ಉಂಡಿದ್ ಪ್ಲೇಟ್ ನಾವೇ ತೊಳಿಬೇಕಿಲ್ ರೀ ಏನ್ ಮಾಡ್ಬೇಕ್ ರೀ ಒಬೊಬ್ರು ಹಾಸ್ಟೆಲ್ ದಾಗ ಇರ್ತರೆ ನಮ್ ಬಿ ಸಿ ಎಂ ಹಾಸ್ಟೆಲ್ ದಾಗ ಇಷ್ಟೇ ಇದೆ. ಅವ್ರೇ ತೊಳಿತ್ತಾರೆ ಎನ್
ಹೌದ್ರಿ ಹ್ಮ್ ಹ್ಮ್ ಹ್ಮ್ ಮತ್ತೆ ಹೆಂಗ್ರೀ ಅದ್ ಸಿಸ್ಟಮ್ ಚೇಂಜ್ ಮಾಡ್ಬೇಕ್ ನೋಡ್ರಿ. ಹ
ಏನ್ ಮಾಡ್ಬೇಕ್ ಇಲ್ ಇದು
ಹ್ಮ
ಅದೇ ವಾರ್ಡನ್ ಸರಿ ಹೇಳ್ತಾ ಇರ್ತೇವ್ರಿ ರೀ ಇಲ್ಲ
ನಿತಿನ್ ಅವರೇ ನೀವು ಸ್ಪೋರ್ಟ್ಸ್ ಮ್ಯಾನಾ?
ಆ
ಸ್ಪೋಟ್ಸ್ ಮ್ಯಾನ ನೀವು
ಏನ್ ಹೇಳತ್ತಿರ ಕೆಲಸ ಐತ
ಪೋಸ್ಟ್ ಮೆನ್ ನಾ ನೀವು.
ಇಲ್ಲಾರೆ.
ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಸಿಗವಾ.
ಹ್ಮ್ ಹ್ಮ.
ಹಾ.
ರಾತ್ರಿ.
ಸರಿ ನಂದು ಕಾಲ್ ಬರುತ್ತೆ ಆಮೇಲೆ.
ಸರಿ ಸರಿ.